ಹೇಳಳ್್ರಿ ಬಿೀರಾಪ್ರ.
ಹಾ ಏನ್ ಹೇಳ್ರಿ ಬಾಬಾ ನೀವೇ ಹೇಳ್ಬೇಕ.
ಆಮ್ದೇನಲ್ರ ಎಲ್ಲಾ ನೀವೋಗಕ್ ಆರಾಮ ಇರಲ್ಲ.
ನೀ ಆರಾಮ ಮತ ಅ ಅ ನೀ ಆರಾಮ ಮದರಲ್ಲ
ಹ್ಮ್ ಆರಾಮೇ ಇಪಾ ಏನಲ್ ಪಾಸಮ ಕುಂತೀವಿ, ನೀವ ಏನ್ ಮಾಡ ಹೋಗ್ತರಿ,
ರಾಯ ಸ್ನಾಯಕ್ಸ್,
ಹ್ಮ್ ಸ್ನಾಯಕ್ಸ್ ನ ಆಗಿದೆ ಚಾ ಆಗಿದೆ. ನಿ್ದ
ಹಾಗಾದ್ರೂ ಕತ್ ಆಯಕ್ ಕುಡ್ದೀನಿ, ಅಂದ್ ಚಾಯ್ ಚಟಾವ ನಮ್ಗೆ ಕಾಯಿ ಕುಡಬೇಕ ಇದನ್ನ
ಹ್ಮ್ ಹ್ಮ್ ಹ್ಮ್ ಮತ್ತ
ಹ್ಮ್ ಹ
ಎಲ್ಲಿರಿ
ಹ್ಮ ಇದಕ್ ಹೋಗಿದ್ರಿ ಊಗ್ ಹೋಗಿದ ಒಂದ ಊರ ಜಾತ್ರೆ ಇತ್ತು.
ಹ್ಮ್
ಹ ಜಾ.
ಹೌದಾ
ಬಂದನ್ರಿ ನೀವ್ ಫೋನ್ ಹಕ್ತರ
ಹ
ಹಗ ಬಂದನಿ ನೀವು ಫೋನ್ ಹಾಕ್ತೀರಾ ಅಂತ
ಹೌದಾ ಜಾತ್ರರೆಲ್ಲಂಗತ
ಹ್ಮ ತನ್ನಂಗರಕ್ಕ ಅಂದ್ದ ಅವರ ಅಮೌಂಟಾ
ಹಾ
ಗ್ರ ಅಾಮೌಟೆ ಕಾಮಿದ್ದಾವ್ರೀ
ಹ್ಮ್ ಮ ಕನ್ನಡ
ಹ ಅದು ನಿಮ್ ಕಡೆ ಪರಿಸರ ಪರಿಸರಿಸರ ನೇಚರ ಹೆಂಗದಾರ
ಎಲ್ಲ ಚೊಲೋ ಆದಾರೆ ನಮ್ ಕಡೆಗೆ
ಹ್ಮ ಎಲ್ಲಿದ್ದೀರಿ ಮತ್ತೆ ಏ ನಾಲ್ ಕಡೆ ಕೂಡ ಚೆಂದವಾರ
ಹಾ ರೀ
ಬಿಧರನ
ನಾ್ ಮಂಡಾರೆ
ಹ ಮು ತು ಮಂದ
ಹಾ ರೀ
ಏನ್ ಮಾಡಕಂತರಿ ಮಂಡ್ಯದ್ಯಾಗ
ಮಂಡ್ಯದ ಏನಲ್್ರ ಇಲ್ಲಿ ಕಾಲೇಜು ಎಲ್ಲ ಹತವಿ
ಹ್ಮ್
ಹ್ಮ್
ಹಾ ಕಲತ
ಕಾಲೇಜ್ ಎಲ್ಲ ಮುಗ್ದದ್ರಿ
ಹ್ಮ್ ಹ್ಮ್ಮ್. ಹ್ಮ
ಹ
ಏನ್ ಮಾಡಕ್ಂತರಿ ಮತ್ತ
ಎಲ್ರರಿ ನಮ್ದು ತೋಟಗಾರಿಕೆ ಅದ ಹೊಲ ಅದ
ಹ್ಮ್
ಹ್ಮ್
ಹ್ಮ ಊರದ
ಹಾ
ದೋರದ ಮತ್ತ
ನ ಅತ್ತ ಜೋರಿಲ್ರರಿ ಇ ನೀವ್ರ
ಹಪ್ಪ ಊಟ ಮಾಡೋದು ಕು ಗಡದ
ಹ್ಮ ಹ್ಮ ಹ್ಮ್ಮ್.
ಹ್ಮ್ ನನ್ಸತ್ ಕುಡ್ತದಾ ನೀವಫೋನ್ ಇಡ್ತೀರಿ
ಹ
ಹ್ಮ್
ಹ್ಮ್
ಹ್ಮ್
ಹ
ಬ್ರ ಸಾವೇ ನೋಡಕ್ಕ
ಹಂಗೇನಲ್ರಿ
ಹ್ಮ್
ಹ
ಹ
ಮತ್ತ ಎಲ್ಲಾ ನಿಮ್ ಕಡೆ ಎಲ್ಲಾ ಪರ್ರಿಸರ ನಿಮ್ ಕಡೆ ಹೆಂಗಾದ್ರೆ
ೀ ಹತ್ ಸಸ್್ರ ಐತ್ರಿ ಈ್ ದಿನ ಒಣಗತ್ರಿ ದಾಿ ಎಲ್ಲ ಒಣಗಿತ್ತು
ಹ್ಮ್
ಹ್ಮ್ ಅವ ಮಾಡಿ ಬಂಗವಾ
ಹ್ಮ್
ಅ ಮತ್ ಮತ್ತ ಮಳೆ ಹೋಯ್ತು ಮಳೆ ಇಲ್ಲ ಏನಿಲ್ಲ ಅದುದಲ್ಲೆ ಗಿಡಗಳ ಮಾರ ತರಾಗ ಮಾಡ್ಯವ್ರ
ಹ್ಮ್ ಹ್ಮ್
ಹ ನನ್ ಹತ್ೀ ಎಲ್ಲ ಮ ಮಳೆ ಇಲ್ಲ ಮಳೆ ಇರ್ಲ್ಲಲ್ಲ
ಹ್ಮ್ ನ ಕಡೆನ ಪಾರ ಸೀರೆಷ್ಟಾವ ಯಾವನ
ಸಸ ನ್ ಸ್ಾರ್ಕವಾ ಹ್ಮ್ ಹ್ಮ ಓತ ಅಲ್ಲಿ ಯವು ಆಡ್ಕೋತ ಕುೊಂಡಿರ್ತವ ಹೌ ಬಿ ಆಡ ಬಾಗಲ್ಲ ೀಹೊಲ್ಕ್ ಹೋಗೋದು ಅದಕ್ ಹೋಗೋದು
ಹ್ಮ್
ಹಾರಂದರ ಅಲ್ಲ.
ಹೌದ್ರೀ. ಮತ್ತೆ ನಡದಾರೆ.
ಇದು ನಿಮ್ ಹಲ್ದಾಗ ಏನೇನ್ ಅದಾವ್ರೀ ತೋಟಗಾರಿಕೆ ಅಂದ್ರಲ್ಲಾ ಏನೇನ್ ಅದಾವ.
ನ ಎಲ್ಲಾ ಬಾಳೆ ಗಿಡ ಅವ್ರಿ.
ಹ್ಮ್.
ಹ್ಮ್ ಕಬ್ಬಾಕಿವ.
ಹ್ಮ್.
ಪಪ್ಪಾಯ ಗಿಡ ಹಾಕಿ ಅಂಗೂರ್ ಗಿಡಾವ. ಕಾಫಿ ಹಾಕಿವಿ.
ಹ್ಮ್
ಮತ್ತ ಏನಂತಾರೆ. ಮತ್ತ್ ಮಾನ್ಿಕೆ ಗಿಡ ಅವ.
ಹ್ಮ ನನ್ಕ ಪ್ರಾಪಿಟ್ ಆಗಿರತಿ. ಪಲ.
ಆ.
ನಾ ಹತ್ರ ತುಂಬ ಪ್ರಾಫಿಟ್ ಆಗಿರತ್ತೆ ಈಗ.
ಹ ಅಟ್ೊಂದ ಏನಿಲ್ರಿ.
ಹ್ಮ್ ಹ್ಮ್. ಸ್ವಲ್ಪರ ಆಗಿರ್ತರ ಎಷ್ಟಾಗಿರ್ೈತ್ರಿ.
ಅರಿ ಹಪ್ತಾರೆ ಒಂದು ಒಂದ ಒಂದ್ತ್ತು.
ಹ್ಮ್.
ಹ
ಹ್ಮ ೀಕ್ ಅಂದ್ರೀ ಬಾಳಿ ಇದು ಮಾನ್ಕ ಇಡದು
ಹ್ಮ್
ಅ
ಹಾ ಆದ್ರೆ ಅಟ್ಟೆ ಜಾಸ್ತಿ ಇಲ್ಲ ಸ್ವಲ್ಪ ಹೊಲ ಆದ್ರಿ.
ಹ್ಮ್ ಹ್ಮ್ಮ್.
ಮತ್ತ ಚೆನ್ನಡಗ್ರ
ಪ
ನಮ್ದನ್ಲ್ರರಿ ಎಲ್ಲಾ ನೀವ ಯ ದೊಡ್ ಮಂದಿ.
ನಡಂದ್ರೀ. ನೀ ಎಲ್ಲ ಹ್ಮ.
ಹ.
ನಗೆ ನಾವ ಭೀ ಈಗ ತೋಟಗಾರಿಕೆ ಮಾಡ್ಬೇಕಲತ್ತೇ.
ಹಾ ರೀ.
ಬೇಕ ನೀ.
ಆ.
ಹ್ಮ ಮೆಸಕಬೇಕು.
ನೀ ಎಟ್ಟ ಎಕಿರದಾಗನ ಮಾಡ್ಬೋದಿರೋದು.
ಏನ್ ಮಾಡೋ ಕ ಅಂದಿ ಬಳಿ ಮಾಟನಾಡತಾರೆ.
ಹ್ಮ್ ನೀವು ಒಂದ್ ಬೆಳಿ ಮಾಡಿರ ನಡೀತದ್ರಿ ಎರಡು ಮೂೂರ್ ಹಾಕಿರ ನಡೀತದ ಜಾಸ್ತಿ ಹಾಕಿರಂದ್ರೆ ಜಾಸ್ತಿ ಹೊಲ ಬು.
ಹ್ಮ್.
ಹ. ಹ.
ಮ ಎಲ್ಲ ಅಂದ್ರ ಬಿ ಎಷ್ಟ ಗಟ್ರಿ
ಹ್ಮ
ಬ ಬಲಂದ್ರಷ್ಟತ ಬೇಕು.
ನೀವ್ ಎಷ್ಟು ಗಿಡ ಹಚ್ತೀರ ಅದ್ರ ಮರಿ ನೀವ ಜಾಸ್ತಿ ಹತೀರಂದ್ರ ಮಿನಿಮಮ್ ಒಂದ್ ಎಕರಾನ ಬೇಕ ರೀ.
ಹ್ಮ್ ಹಚ್ಚಿ ಸುಮಕೊಂಡಿರ್ಬೇಕಲ್ರರಿ ಮತ್ತ ಅದ ಒಂದು ಬ್ಯಾಸರ್ ಬರ್ತದ ಏನ್ರ ಮಾಡ್ಬೇಕಂದ್ರ ಬಿಸ್ನೆಸ್
ಹ
ಏನೇನ್ ಮಾಡ್ರಿ ಬಿಸ್ನೆಸ್ ಏನ್ ಮಾಡ್ತಾರ ನೋಡ್ರಿ
ಆ
ಜಾನ್ ನಡದಾರೆ ಒಂದ್ ಯನ ಪ್ರಾಣ ಬರ್ತವ ತಲದ
ಹ್ಮ್್ಮ
ಹ್ಮ್ ಹ್ಮ್ರ
ಹ
ಏನ್ ಮಾಡ್ಬೇಕು ಅಂತ ಕೇಳತಿದ್ರಪ್ಪಾ ಹೇಳ್ರಿ ಅ
ಏನ್ ಹೇಳ್ಬೇಕ ನಾವ ನೊಂದು ಬಿಸಿನೆಸ್ ಮಾಡಿಲ್ಲಾ ಏನಲ್ರರಿ
ಸಾವಖರಬಖದರ ನ ಅವಿಕೂನ
ನಾವೆಲ್ಲಿ ಸೌಕಾರ ಆಗನ್್ರೀ
ಹ್ಮ್ ಟಿಗೆ ವಲೆಗರನು
ನಮೂನೆ ಎಲ್ಲ ಬಡದನ ಆದ್ರೆ.
ನ್ ಬಡ್ತಾನ ರೀ ದಿನವ ಸೌಕಾರದ್ರೀ ಬಡತಾನ ಅಂತರಲ್ಲ
ಎಲ್ಲ ಮಾಡರ್ತನಿ ಎಲ್ಲ ಸಾಕ ಕ್ಕರಗಂದ್ರೀ ನಾ್
ಹ್ಮ್ ನಂದಗ ಪೂರಾ ನಂದೆ ಅವಾಗಂತ
ಏನಲ್ರಿರಿ.
ಮಳ ಆಗತ್ತರಪ್ಪ ಮಂದಿ
ನಮ್ದೇನ ಇಲ್ರಿ
ಹ್ಮ
ಮತ್ತೆ ನಮ್ದೇನಲ್ರಿ ಹ ಹ್ಮ್ ಮತ್ತ ನ್ಡ್ಸರಿ
ಏನಪ್ಪ ನಿಮ್ಮ ಮಾನ್ಸಥರ ಬರ್ತಾರೆ ಅ ಎಷ್ಟು ಎಷ್ಟು ವರ್ಷ ಬೇಕು
ಆ
ಗಿಡ ಮಾವಿನ ಹಣ್ಣಿನ ಗಿಡ ಹಾಕರ ಎದ ದಿನದಾಗ ಬರ್ಬೋದು
ಮಾವನ್ ಗಿಡ ಮೂರ್ ನಾಲ್ಕು ವರ್ಷ ಹತದ್ರೀ
ಹ್ಮ್ ಹೌ
ಹ್ಮ
ದಷ್ಟ ಮಾಡ್ಕೊಂಡು ಕುೂತರ ದೊಡ್ಡ ಹೈರಾಣ ಆಗ್ತವ್ರ ಹೆಂಗ ಮಾಡದು
ಹ ರ
ಅಷ್ಟೇ ಮಾಡ-ಡ ಆಷ್ಟ ಎತ್ರ ಆರಣ ಮಾಡತ್ರರಾಗ ಮಾಡವ
ಹ ಮತ್ ಅದು ಹಂಗಗೆ ಅದ್ರ ನಾಲ್ಕು ವರ್ಷ ತಬಕ್ತರಿ ಮ್ಯಾಂಕ-ಕ್
ಹ್ಮ್್ಮ
ಮೂರ್ ವರ್ಷನ ತ ಆಬಕ್್ರಿ
ಬೇರೆ ಹೇಳಡ್ರಿ ಮತ್ತ
ಹಾಗ
ಮತ್ತ ಬೆಳೆಯರ್ ಹೇಳ್ರಲ್ಲ
ಬೆಳಿ
ಹಾ ಮತ್ತೆನ್ವರು
ಕಬ್ಬು ಬೆಳ್ಬೇಕತಾರೆ ಅಂಗೂರನು ನೀರ್ ಬಳ್ಬೇಕ್ರ ಅಂಗೂರ್ ಬೆಳ್ ಮುಕಂದ್ರೆ ಎರಡು ಮೂರ್ ವರ್ಷ ಬೇಕ್ರೀ ಕಲ್ಲಂಗ್ಡಿ ಬೀಳ್ಬೇಕಕ್ ಆತದ್ರೆ
್ಮ ನ ಎಡೆ ಬ ನೀರ್ ಬೇಕು ಹಗೋಡ್ಬೇಕು ಅ ಕಲ್ಲಂಗ
ನೀರೇನ ಅಷ್ಟೊಂದ ಜಾಸ್ತಿ ಬೇಕಲ್ರ ಅದ್ಗೇನ ಅಂದ್ರೆ ಲಾಗೋಡಿ ಜಾಸ್ತಿ ಅತ್ರ ಹ ರೀ
ಬೇರೆ ಮಾಡ್ಬೇಕಲ್ಲ ಮತ್ತ
ಆ
ಹ್ಮ್
ನ್ ಮಾಡ್ಬೇಕು ಒಂದು ಗೊತ್ತಾಗಲ್ಲ ಒಂದಾಗ ಒಂದ ತಲಗ್ ಬರ್ತದ
ಹೌದ್ ದುನಿಯಾದ್ ಬರ್ತವ್ರೀತಿ ಎಲ್ಲಾಗ ಯಾವದನ ಒಂದು ಮಾಡ್ಬೇಕಕ್್ರ ಅಷ್ಟೆ
ಹ್ಮ್
ಹ್ಮ್ ಮತ್ತೆ ನೋಡೋ ಸಮಾಚಾರ ರೀ
ಹ್ಮ
ಆ
ಏನ್ ಹೇಳಬೇಕು
ಸರಿ ಮತ್ ಎಷ್ಟುದಿನ ಅಂತ ನೀ ಯಾವಾಗ ಕೊಳ್ಳೆದಾಗ